ಯಾವರು ಯಾವರು ಹೌದಾ ನಮ್ದ ಬಿಜಾಪುರು ಹ್ಮ್
ಹ್ಮ್ ಹ್ಮ್ ಎಲ್ಲಿ ಏನ್ ಮಾಡ್ತಿದೀರಾ ನೀವು
ನಾವವು ನಮ್ಮ್ ಊರ್ ಐತ ಅಲ್ಲಿ ಬಿಜೆಪುರ ಅಳ್ಳ ಹಳ್ಳಿ ಇಲ್ಲ ಬಿಜಾಪುರಲ್ಲೇ ಇರುವುದು ನಾವು
ಈಗ ಏನ್ ಹಾವದುರಿ
ಏರಿಯಾ ಇದು ಬಿಜಪುರ್ ಬಸ್ ಸ್ಟ್ಯಾಂಡ್ ಹತ್ರನೇ ಇರದೆ ನಾವು ಈಗ ಹ್ಮ್ ಕೆಲ್ಸ ಬಿಸ್ನೆಸ್ ಮಾಡ್ತ ತಿ ನವು ಹ್ಮ
ಹ್ಮ್ ಮತ್ಯನ್ ಸಮಚ
ನಮ್ದೇನ್ ನಿಮ್ದ್ ಹೇಳ್ಬೇಕು ಈಗ
ನೀವ ಹೇಳ್ಬೇಕು ನಮ್ದ್ ಎನ್ ಇಲ್ಲಾ
ಹ್ಮ ಹಾ
ಹ್ಮ್
ಮತ್ತೇನು
ಮತ್ತೇನಿಲ್ಲ
ಹಾ ಊಟ ಆಯ್ತು ನಿಮದು
ಹಂದ ಹಾಗಾದೇ
ಹ್ಮ ಹಾ ಮತ್ತೇನ್ ಮಾಡ್ತಾರ
ೇನ ರಸಮ ಉಂಟತ್ಿ ನೋ ಹ್ಮ್
ಎಷ್ಟು ಕ್ಲಾಸ್ ಸಿಲ್ಲ ಎಷ್ಟನೇ ಕ್ಲಾಸು ಹೌದಾ ಹ್ಮ ಸ್ಕೂ ಚಲಾಗ ಇಾ
ಹ್ಮ ಹ್ಮ್ ಸ್ಕೂಲ್ ಅಲ್ಲಪ ಕಾಲೇಜು ನೀ ಸ್ಟಾರ್ಟ್ ಆಗಿಲ್ಲಲ್ಲ ಡಿಗ್ರಿ್ ನಸಿ
ಹೌದಾ ಹ್ಮ್ ಮತ್ತೇನ್ ಮಾಡ್ತಾರೆ ಇ ಈಗ
ಮತ್ತೇನು ಇಲ್ಲ
ಹ್ಮ್ ನಿಮ್ ಕಡೆ ಹೇಗೈತಿ ಮಳೆ ಬೆಳೆ ವಾತಾವರಣ
ಚೆನ್ನಾಗೈದೆ ಎಲ್ಲ ಈ ಕಡೆ ಎಂತ
ಹೌದಾ ಜಮೀನಲ್ಲಿ ಏನ್ ಬೆಳ ಇರುತ್ತ ಜಮೀನ್
ಜೀಮೀನ್ಲ್ಲವಾ ಹಾಗ್ರೆ ಹದು ಅತ್ತೇ ಬರ್ದಿ
ಹೌದಾ ಜಾಸ್ತಿ ಏನ್ ಬೆಳಿತೀರಾ ಜಾಸ್ತಿ ಹೊಲ್ದಲ್ಲಿ ಏನ್ ಬೆಳಿತರ
ಹ್ಮ್ ಹತ್ತಿ ತೊಗ್ರಿವಲ್ಲ ಬೆಲಿಥೆವಿ
ಹೌದಾ
ಹ್ಮ್
ಮತ್ತೇ ನ್ ಮಾತಾಡುತ್ತೆ ಅದು
ಹ್ಮ್ ಮತ್ತೆ ನಿಲ್ಲ ನಿಮ್ದ ಹೆಲ್ಬೇಕು
ಹಬಾ
ಹ್ಮ್
ಅಲ್ಲ ಈ ತಾನೇವರೆಗ ಬಂದೆ ಹ್ಮ ಮತ್ತೆ ಏನಲ್ಲಂದ ನಿಂದ ಹೇಳ್ಬೇಕ್ ಈಗ
ಹ್ಮ್ ಹ್ಮ್ ಊಟಾ
ಊಟ ಆಯ್ತು ನಿಮ್ದು
ನಮ್ದು ಆಯ್ತು ಇವಾಗ ಎಷ್ಟು
ಹ್ಮ ಹ ಮತ್ತೇನ್ ಸಮಾಚಾರ
ಮತ್ತೇನಿಲ್ಲ
ಹಾ ಮತ್ತೆ ನೋಡುವುದಿಲ್ವಾ
ನೀವಾಗ ಏನ್ ಮಾಡ್ತೀರಿ ನೀವ ಏನ್ ಮಾಡ್ತಿದ್ರಿ
ನಾವು ಏನಿಲ್ಲ ನ ಕೂಡ ಸೆಕೆಂಡ್ ಇಯರ್ ಈ ಸಲ ಕಾಲೇಜಿನ ಸ್ಟಾರ್ಟ್ ಆಗಿಲ್ಲ ಹೋಗ್ಬೇಕು ಅದೆ
ಹ್ಮ್ ನ ಆರ್ಟ್ಸಾ ಸೈನ್ಸ ಹಾ
ನಾ ಈ ಸಲ ಸೈನ್ಸ್ ಮಾಡಿದಾರ
ಹ್ಮ್ ಹ್ಮ್
ನೀವು
ನೋ ಸೆನ್ಸ್
ಹ ಸೈನ್ಸ್ ನಿಮ್ಗೆ ಗೊತ್ತೆ ಎಷ್ಟು ಸಲಹಭೆಸ ಇರೋದು ಈ ಸಲ ಸೈನ್ಸ್ ಅಲ್ಲಿ ನಮ್ಗ ಅಂತೂ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಾ
ಹ್ಮ್
ಎಷ್ಟ ಎ ಸಬ್ಜೆಕ್ಟ್ ಇರೋದು ಸೈನ್ಸ್ ಅಲ್ಲಿ ಸೈನ್ಸ್ ಅಲ್ಲಿ ಎ ಸಬ್ಜೆಕ್ಟ್ ಇರೋದು
ನೀನ್ ಯಾವತ್ತೆ ಕೇಳಸತಿಲ್ಲ
ನಿಮ್ಮಲ್ಲಿ ಎಷ್ಟು ಸಬ್ಜೆಕ್ಟ್ ಸೈನ್ಸ್ ಅಲ್ಲಿ ಇರ್ತೇವೆ
ಸೈನ್ಸ್ ಅಲ್ಲ ಇಂಗ್ಲಿಷು ಮ್ಯಾ ಜಾಸ್ತಿ ಹೇಳುದು
ಮತ್ತೆ ಸಬ್ಜೆಕ್ಟ್ ಎಷ್ಟು ಸಬ್ಜೆಕ್ಟ್ ಇರೋದಂತ ಹಲ್ ಅಂದ್ರೆ ಏಸು
ಅ್ದ ಎಲ್ಲಾನ
ಅಷ್ಟೇ ಅದೇ ಎಷ್ಟು ಸಬ್ಜೆಕ್ಟ್ ಇರೋದಂತ ಈ ಸ ಎಷ್ಟು ಸಬ್ಜೆಕ್ಟ್ ಇರೋದಂತೂ ಸೈನ್ಸ್ ಮಾಡಿದಾರಲ್ಲಾ ಎಷ್ಟ ಸಬ್ಜೆಕ್ಟ್ ಇ
ಸಬ್ಜೆಕ್ಟಾ ಸಬ್ಜೆಕ್ಟ್ ಐದೇನು ಯಾರೇ ಇರುತ್ತಪ್ಪ
ಯಾರ ಯಾವ ಯಾವು
ಮ್ಯಾಕ್ಸ್ ಸೈನ್ಸ್ ಸೋಷಲ್
ಹಾ
ಹ್ಮ್ ಹ ಕಿಕಟೆಯಲ್ಲಿ ಆಸ್ ನೋಡಿದಾರ ಅವರು ಹ್ಮ ಕ್ರಿಕೆಟ್ ಎಲ್ಲಿ ಹೆಸ್ರು ನೋಡಿದವ್ರ
ಕೇಟ್ ಕೇಳ್ತಿರ ನಿನ್ಗೆ ನು ಸೈನ್ಸ್ ಅಂದ್ರೆ ಸಬ್ಜೆಕ್ಟ್ ಇರ್ತವೆ ಅಂತ
ಹ ಬೇರೆ ನೀ ನೀವ್ ಏನ್ ಮಾಡಿದರ
ನಾವ ಸೈನ್ಸು ಸೈನ್ಸ್ ಅಲ್ಲಿ ನೋಡಿ ಹೇಳ್ಬೇಕಂದ್ರೆ ಸೈನ್ಸ್ ಅಲ್ಲಿ ಹಿಂದಿ ಮತ್ತೆ ಹ ಹಿಂದಿ ಮತ್ತು ಸೋಷಿಯಲ್ ಸೈನ್ಸ್ ಬಿಟ್ಟು ಎಲ್ಲ ಇರುತ್ತೆ ಹ ಅಲ್ಲಿ ಮತ್ತೆ ಎಷ್ಟ ಎರಡು ಸಬ್ಜೆಕ್ಟ್ ಎಸ್ಟ್ರಾ ಬರುತ್ತೆ
ಎರಡು ಸಬ್ಜೆಕ್ಟ್ ಹೋಗುತ್ತೆ ಇನ್ನೊಂದ್ ಯಾವ್ದೋ ಬರುತ್ತೆ
ಹೌದು ಮತ್ತೆ ಮಾಡ್ತಾರೆ ರಿಸಲ್ಟ ನಮ್ದು ಸೆವೆಂಟಿಫೈ
ಹ್ಮ್ ನಮಗು ನೈನ್ಟಿ ಟು
ಅಬ್ಬ ಅ ಏನ್ ಅ ಪಿಕ ಸೈನ್ಸ್ ಮಾಡಿದ್ದೇ ನೀವ
ಹ್ಮ್
ಹಾ
ಸೈನ್ಸು ಹೌ
ಹ್ಮ್ ಹ್ಮ್ ಹ್ಮ್ ಮತ್ತೆ ಯೆನ್ ಸಮಾಚಾರ
ಮ್ಯಾಥೆ ಎನ್ ಇಲ್ಲಾ
ಹ್ಮ್ ಹೇಗಿದೆ ಮಳೆ ಬೆಳೆ
ಲ್ಲಲ್ಲ ಇ ಐತೆವಥೋಣ ಚೆನ್ನಾಗಿಐತಾ
ಕ್ರಿಕೆಟಾರ್ತ್ರರ
ಹ್ಮ್ ಮಾಡ್ತೀ
ಹ್ಮ್ ಹ್ಮ್ ಹ್ಮ್ ನೀವು ಈ ಜಡಕ್ಕೆಲ್ಲಿ ಹೋಗಲ್ವಾ ಬೇಸ ದಿನದಲ್ಲಿ
ಈಜಾಡಕ್ ಹೋಗಿದಿ ಎಲ್ಲ ಸಾಕ್ಬಿಟ್ಟದ ಈಜಾಡಿ ಗಾಡಿ
ಂತೆ ಹ್ಮ್ ಹ್ಮ್ ಹ್ಮ್ ಪಕ್ಕ ಬರದು
ಹ್ಮ್ ಬರುತ್ತೆ ಮ ನಮ್ಗೆ ಜಾಸ್ತಿ ನಾವು ಆಡೋದು ಈಸಿ ಹ್ಮ್
ಸಮುದ್ರದಲ್ಲಿ
ಸಮುದ್ರ ಒಳೆ ಎಲ್ಲಾ ತೊಲೆ ಆಡ್ತೀವಿ ನಾವು ಜಾಸ್ತಿ ಹಳ್ಳಿ ಜನ
ಸಮುದ್ರದಲ್ಲಿ ಆಡ್ತೀರಾ ಅಲ್ಲಿ ಶಾರುಖ್ ಬಂತಂತೀರಲ್ಲ ನಿಮನ್ನ
ಇನ್ನು ಏನು ಏನು ನಮನ್ ತಿನ್ಬೇಕಂದ್ರೆ ಡಬಲ್ ಗುಂಡಿಯ ಇರ್ಬೇಕಂತ ಹೌದಾ ಹ್ಮ್ ನಾವೆಲ್ಲಾ ಈಗೆಲ್ಲ ಲ ಇಲ್ಲಿ ಆಡಿಲ್ಲ ಸಮುದ್ರದಲ್ಲಿ ಆಡಿಲ್ಲ ಕೊಟರೆೆ ಚಾನ್ಸ್ ಬಿಡೋದಿಲ್ಲ
ಹ ಒಂದು ಅಟ ಪಕ್ಕ ಬರ್ತದ ಇಸ್
ನಾವೆಲ್ಲ ಈಸರ್ ನಂಬರ್ ನ
ತಿಮಿಂಗಳ ಹಕಲ್ಲಾ ಎದ್ರಲ್ಲ
ಎರ್ಬೇಕಾಗತ್ತಪ್ಪಾ ಮನ್
ಮತ್ತೆ ನೀವೇನಂದ್ರಿ ಡಬಲ್ ಗುಂಡ್ಗೆ ಐತಿ ಆಗ ಈಗ ಅಂದ್ರಿ ಹಾ
ಇಜ್ಜರ ನಂಬರ್ ಒನ್ ನಾನೇ ನಮ್ಮ ಊರಲ್ಲಿ
ಹೌದಾ
ನೀರ್ಗಂಜಲ್ವಾ ನೀವು ನಾವು ನೀರಿಗಂಜ ಸೀನ ಇಲ್ಲ
ಹಬ್ ಅಬ ನಿಮ್
ನಮ್ ಫ್ರೆಂಡ್ಸ್ ಮೋಸ್ಟ್ಲಿ ಒಂದ್ ಇಪ್ಪತ್ತು ಜನಕ್ ನಾನೇ ಕಲ್ಸರದು ಹೂಂ
ಆದೂ ಬಾಜು ಕುಂತಿದ್ದ
ಬಾಜು ಯಾರಿಲ್ಲ ನಮ್ಮ ತಾಯವಾಗ ಎಲ್ಲ ಮನೆ ಇವಾಗ ಜಸ್ಟ್ ಮನೆಗ್ ಹೋದ
ಹಲೋ
ಹ್ಮ್ ಹೇಳು
ಮತ್ತೇನ್ ಸಮಾಚಾರ ಅಂತ ನೀವು ಬೇಸಿಗೆದಿಂದ ನೀ ಮಾವಿನಹಣ್ಣಿನತಿಂತರಾ
ಹ ಮಾವಿನಕ ಇವಾಗ ಸಿಗುತ್ತೆ ಅಂಗಡಿ ಹತ್ರ ಸಿಗುತ್ತೆ ಇವಾಗ
ಹಾ ಜಾಸ್ತಿ ನೀ ಹ್ಮ್ ಈ ಬೆಂಗ್ಳೂರ್ ಹೋಗಿರಾ ಹೋಗಿಲ್ಲ ಜಾಸ್ತಿ ಬೆಂಗಳೂರು ಅಲಿ ಇರೋದು ನಾವುಹೌದಾ ಹ್ಮ್ ಹ್ಮ್ ಅಲ್ಲಿ ಬೆಂಗ್ಳೂರಲ್ಲಿ ಇದೊಂದಸೌದು ನೋಡಿದೀರಾ
ವಿಧಾನಸೌಧಕ್ಕೆ ಹೋಗಿದ್ದೀ
ಹ್ಮ್ ಹ್ಮ್ ಅದ್ ಕಟ್ಸಿದಾವ್ರ ಯಾರು ಹೌದಾ
ಅದ್ ಗರ್ಸಿರ ಯಾರು ನನ್ ಗೊತ್ತಿಲ್ಲಪ್ಪ
ಹ್ಮ್ ಹ್ಮ್ ಹ್ಮ್ ಮತ್ತೇನ್ ಸಮಾಚಾರ ಈಗ
ಮತ್ತೆ ಏನಿಲ್ಲ ನೋಡಿ ಕ್ರಿಕೆಟ್ ಆಡ್ಬೇಕು ಇನ್ನು ಟೈಮಿಂಗ್ ಆಗಿಲ್ಲ ಸ್ಕೂಲ್ ಅಲ್ಲಿ ಚಲುವಾಗಐತಲ್ಲ ಸ್ಕೂಲ ಅಲ್ಲಿ ಇವಾಗೆಲ್ಲ ಗ್ರೌಂಡ್ತ್ರು ಬೆಳೆ ಬೆಳ ಬಿಿಟ್ಟವ್ರೆ ಬೆಳೆೆಯಿಂದ ಸ್ಕೂಲಲ್ಲಿ ಆಡಂಗ ಆಗೈತೆಣ್ಣ ಇವ್ರು
ಹ್ಮ್
ಇವಾಗ ಬೆೇ ಸ್ಕೂಲ್ ಐತೆ ಚೆನ್ನಾಗ್ ಹೋಸ್ರಿ ಅಂತ ಹೇಳಿದ್ರೆ
ಹ್ಮ ಮತ್ತೇನ್ ಸಮಾಚಾರ
ಮತ್ತೇನ ಇಲ್ಲ ಹ್ಮ್
ಏನ್ ಮಾಡ್ತರೋಧು ನೀವಗ
ಯಾರು
ನೀವು ನಾವಾ ಹ್ಮ್
ಇವಾಗ ಏನೆಲ್ಲ ಸುಮನೆ ಕುಂತಿದ್ದು ಇಷ್ಟತ್ತರ ಜಮೀನ್ ಹತ್ರ ಇದ್ವಿ
ಹ್ಮ್
ಹ್ಮ
ಅಲೋ
ಹ್ಮ್
ಹಲೋ ಹೇಳಿ ಹೇಳ್ರಿ ಜಮೀನಲ್ಲಿ ಎಷ್ಟ್ ಎಕರೆ ಇರೋದ ನಿಮ್ಗೆ
ನಮ್ದ ಇರೋದು ಹತ್ತು ಒಂದ್ ಇಪ್ಪತ್ತು ಎಕರೆ ಇದೆ ನಾವವು ಜಾಸ್ತಿ ಜಮೀನ್ ನೋಡಲ್ಲ ಈಗ ಮನೇಲಿ ಮಾಡರ್ತವ್ರಿ
ಹ ಹಾ ಎಲ್ಲಾರೂ ನೋ ಕುಡಿದರನೆ
ನೌಕರಿ ಜನ ಇಲ್ಲ ಒಂದಿಬ್ರು
ನಿ ಪಪ್ಪ ಪಲಿಸಿದಾರಾ
ಹ ಹ್ಮ ಹ್ಮ್ ಮೇಶ ನೀವು ಕಾರ
ಹಲೋ ಹೌದಾ ಹ್ಮ ಪೊಲೀಸ್ ಸಂದ್ರ ಮತ್ತ ಈಗ
ಹ್ಮ್
ಹ
ಹಲೋ
ನಿ ಹಲೋ ನಿಮ ಪಪ್ಪ ಪೊಲೀಸ್ ತಾನೆ
ಹ್ಮ ಹ್ಮ ಸ್ತಾಯ ಹೇಳ ಹ
ಹಾ ಹಾ ಹಾಗಾದ್ರೆ ಹಾಗಾದ್ರೆ ನಮ ನಿಮ್ ದೋಸ್ತರು ಜಲ್ಲಿಗ ಹದ್ರೆ ನೀ ಪಪ್ಪನೇ ಕರ್ಸ್ತ ದ ಹ ಹಾ ನಿಮ್ ಪಪ್ಪನ ಹೆಸ್ರ ಏನು ಕೂದಿಸ್ತಿದ್ರಾ
ಕೆಂಪೇಗೌಡ ಐಪಿಎಸ್
ಹ ಅವ ಆಯ್ತು ಇಡ್ಲ ಇಡ್ಲಾ ಹಾ